ಹಲೋಹಲೋ ಏನಲ್ರಿ ವ ವಾಕಿಂಗ ಮಾಡತಿದ್ದೇವ್ರೀ
ನೀ ಊಟ ಮಾಡಿದ್ರೆ
ಏನ ಮಾಡಿಲ್ರಿ ನೀವ್ರಿ
ಹ್ಮ್ ನಾವನು ಮಾಡ್ಬೇಕ್ರೀ ಮುಂಜಾನೆ ಇವತ್ ಕಾಲೇಜ್ ಇತ್ತೇನ್ರರಿ ನಮ್ದ
ಹಾ ಯತ್ರಿ
ಹಗರ ಏನ್ೀ
ಹಾೀ ಹೋಗ್ಯ್ರರಿ
ಹ್ಮ್ ಏನೇನ್ ಹೇಳುದ್ರ ಮುಂಜಾನ ಹೇಳ
ನೀ ಹಾಫ ೇ ೀತಿ
ಯಾಕರು
ಹ ೋಡೆ ಪ್ರಿನ್ಸಿಪಲ್ ಈಗ ಆರಾಮ ಇಲ್ಲ ಅದಕ್ಕೆ ರ ಹಾಫ್ ಡೇ ಐತ್ರಿ
ಪ್ರಿನ್ಸಿಪಲ್ಗೆ ಆರಾಮ ೇಲೆ ಅಂದ್ರೆ ನಿಮಗೆ ಕಾಫಡೆ ಕೊಟ್ಟ್ರೀ ಪ್ರಿನ್ಸಿಪಲ್ ಪಪ್ಪಲ್ಲಿ ಏನಾದ್ರು ಕ್ಲಾಸ್ ಇರ್ತಾರೆ ಅಂದ್ರೆ ನಾವು
ಹಾ ರೀ
ಪ್ರಿನ್ಸಿಪಲ್ ಕ್ಲಾಸ್ ಹರ್ತಾರ ನಮ್ಗ
ಹಾ ರೀ
ಯಾವ ಸಬ್ಜೆಕ್ಟ
ಕೆಮಿಸ್ರ
ಕೆಮಿಿಸ್ಟ್ರಿ ಹ ಹ್ಮ್ ಹ್ಮ್ ಹ್ಮ ನಿಮ್ ಪ್ರಿನ್ಸಿಪಾಲ್ ಹೆಸರೇಏನ್ರಿೀ ಹ ಶಂಕರ್ ಎಲ್ಲಿ ಬರ್ತಾರ ನಿಮ್ ಕಾಲೇಜ್
ಇ ಕಡೆ
ಹ ಈ ಕಡೆ ಅನ್ನದೇ ಕರೆಯ ಕಡೆ ನ್್ರೀ ಹ ಯಾ ಕಾಲೇಜ್
ಚಂದ್ರಕಾತ್ ಪಾಟೀಲ್
ಹ್ಮ್ ಹ್ಮ್ ಈಗ ಫಸ್ಟ್ ಪ ಯುಸ ಏನ್ರೀ ನೀವು
ಹ
ಹ್ಮ್ ಎಷ್ಟಗಿದ್ರ ಟೆಂತ್
ಏಟಿ ರ್
ನಾಚಿಕೆ ಬರಲ್ಲಲ್ರರಿ ಏಟ ಅಂತ ಸುಳ್ ಆತಿರಲ್ರರಿನು
ನಿವ್ ಹೆಂಗ ಗೊತ್ತಿರಿ ನಮಗ್ ಪರ್ಸೆಂಟೇಜರಿ
ಹಾ ರಿ
ನಿಮ್ಗ ಹೆಂಗ್ ಗೊತ್ರಿ ನಮಗ್ ಪರ್ಸೆಂಟೇಜ್ ರೀ
ಅದ ಅಲ್ ಬ್ಯಾನರ್ ಅದ ಬಂದಿದ್ರಿಲ್ರಿ ನಾನ್ ನಿಮ್ ಸ್ಕೂಲ್ ಹಾಗೆ ಓದಕೇರಿ ಸೀನಿಯರ್ ನಾನು ಅ ಅದೇ ಬ್ಯಾನರ್ದಾಗ ನೋಡಿದ್ರ ಮೊನ್ನೆ ಹೋಗಿದ್ದ ನಮ್ದ ನಮ್ಮ ಹೆಸರು ಪವಿತ್ರ ರೀ ನೀಮ್ಡರಿ
ನಮ್ದ ರೋಹಿತ್ ರೀ.
ರೋಹಿತೇನ್. ಅ ಹ್ಮ್ ಹ್ಮ್ ಹ್ಮ್. ಹ್ಮ್ ಮಾತ್ರ. ರೀ
ಮತ್ತೇನ್ ಇಲ್ರರಿ.
ಹ್ಮ್ ಎಲ್ಲಿ ಇರ್ತರಿ ನೀವು.
ನ ಈ ಕಡೆ ಖರ್ಗೆ ಕಡೆ ಇರ್ತವ್ರೀ.
ಹ ಹಾ ಊರ್ ಊರ್ ಊರೀ.
ಊರ ರೀ.
ಹೌದೇನ್ರಿ ಹ ಹಾ. ಹ್ಮ್ ಮುಂಜಾನೆ ಏನ್ಷ್ಟ ಮಾಡಿದ್ರಿ.
ಹಗೇನ್ರಿ ದೋಸಾ ಮಾಡೀವ್ರಿ ದೋಸಾ.
ಹಾ ದೋಸೆ ಮಾಡಿದ್ರ ನ್ರರಿ.
ಕೈ ಆಗಿತ್ರಿ ಅದು ಪಲ್ಯ. ತಿಂದಿಲ್ರಿ ನಾವ್ ಒಂದೇ ದೋಸ ತಿಂದಿದ್ರಿ.
ಹ್ಮ್ ಯಾಕ್ರೀ ಪಲ್ ಯಕಾಯಿ ಆಗೇತ್ರಿ.
ಅದು ಪಲ್ಲೆ ಕೈ ಆಗಿತ್ತು.
ಹ್ಮ್ ಹ್ಮ್ ಯಾರ್ ಮಾಡ್ತಾರೆ ನೀವ. ಮಮ್ಮಿನೇ ಮಾಡ್ತಾರೆ. ಮಾಡ್ತಾರೆ
ಮಮ್ಮಿ ಮಾಡ್ತಾರೀ ನಮ್ಮ್ ಮಮ್ಮಿ ಕೈ ಮಾಡಿದ ರೀ.
ಹ್ಮ್ ಹ್ಮ್ ಕನ್. ಹ್ಮ್ ಮತ್ತೆ ನಿಮ್ಗ್ ಯಾವ್ದ ಇಷ್ಟ ರೀ ಊಟ.
ಬಿರಿಯಾನಿ ಇಷ್ಟ. ಬಿರಿಯಾನಿ ನಿನ್ನೆ ಮಾಡ. ರೀ ಬಿರಿಯಾನಿ. ತಿಂದಿದ್ದೇವ್ರಿ.
ಹ್ಮ ಪನ್ನೀರ್ ಮಾಡಿದಾರೀ
ಹಾ ರೀ ಪನ್ನೀರ್ ಮಾಡಿದ್ದೇರಿ.
ಹ್ಮ್ ಹ್ಮ್.
ಅದು ಅದು ನಮ್ಮ್ ಅಕ್ಕ ಮಾಡಿದ.
ಹ್ಮ್ ಹ್ಮ್ ಚಂದಗಿತ್ರಿ
ಉಪ್ಪಿ ಹಾಕಿದಿಲ್ರೀ ಅಕಿ
ಹೌದೇ ಉಪ್ಪು ನೀವು ಮತ್ ಹಾಕೋಬೇಕಕ ಲ್ರರಿ ಅಲ್ಲ ಇರ್ತಿತ್ ಉಪ್ಪು
ಮಾರಾ ಟೈಮಿಗೆ ಭ ಹಾಕ್ಬೇಕ್ರೀ ಅದು ಉಪರ
ಹ್ಮ್ ನ್ ಹೇಳರ ಒಂದ ಸತಿ ಈಗ ಮಾಡ್ಬೋು ಕಲಿತಿರ್ತಾರ ಅವ್ರೇಏನು ನಿಮ್ ಅಕ್ಕ ಏನು ತರ
ನಮ್ಮ್ ಅಕ್ಕ ಈಗ ಮದ್ವೆ ಆಗಾದ್ರಿ ಅಕಿಗ
ಹೌದ ಯಾವ್ರ ಕೊಟ್ರಿ
ಅ ಇಲ್ಲಿ ಶಾಪರ್ಗಳುಳ ಬರ್ತದ್ರೀ ಅದು.
ಶ್ಯಪುರ್ ಬಲ್ ಯಾವ ಊರ್ರೀ
ಅದ ಯಾವದೋ ಊರ್ ಬರ್ತದೆ ರೀ ಅಲ್ಕೊಟ್ಟವ್ರಿ
ಅ ಮಾಮನೇಶ್ವರ ಏಲ್ರಿ
ಹ್ಮ ಮಾಮನ್ ಹೆಸ್ರ್
ಹ್ಮ್.
ಶಿವವು ಅಂತದ ರೀ ಶಿವು.
ಹ್ಮ್ ಸುಳ್ ಸುಳ್ಳ ಏನ್ರ ಒಂದು ಯತ್ರರಲ್ರಿನು.
ಏ ಇಲ್ರಿ ಖರೇರಿ.
ಹ್ಮ್ ಹ್ಮ್ ಎಷ್ಟ ಮಂದಿ ಯಾರ ರಕದಾರ.
ಇಬರು ಯಾರಾರ ಸಾರಿ. ಮೂರ್ ಮಂದಿ ಯಾರ ರ ಮೂರ್ ಮಂದಿ.
ಹ್ಮ್ ಒಬ್ಬಕ ಕೊಟ್ರೆ ಇ ಒಬ್ಬರು.
ಇನ್ನ ಇಬ್ಬರು ಆದ್ರರಿ ಓದಲತಾರೀ.
ಓದ
ಹಾ ಅರಿ ಓದು ಸತ.
ಹ್ಮ್ ಹ್ಮ್ ಏನ್ ಒತ್ತಾರಿ
ಒಬ್ಲ್ಯಾಕಿ ಮೆಡಿಕಲ್ ಓದದಲ್ರಿ ಒಬ್ಬೇಕಿ. ಫಸ್ಟ್ ಇಯರ್ ಅದಾದ್ರಿ ಇನ್ನ
ಹೌದೇನ್ರಿ ಹೊ ಹೊ ಮೆಡಿ ಕೆಲ್ ಓದ್ದಕ್ಕೆ ಎಲ್ ಓದ್ತಾಡ್ರಿ.
ಬಕಿ ಬೆಂಗ್ಳೂರು ಹತಾಳ ರೀ ಬೆಂಗಳೂರು.
ಬೆಂಗ್ಳೂರ್ ಎಏನ್್ರ ಹ್ಮ್ ಹ್ಮ್. ಅಲ್ಲಾ ಎಲ್ಲರಿಗ ಓದ್ಸಿರ್ರಿ ನಿಮ್ ದೊಡ್ಡ ಕೈ್ಯಾಾಕ್ ಕೊಟ್ರಿ.
ಅಕಿ ಹಓದಾಗಕ್ ಬಂದಿದಿಲ್ರರಿ ಅದಕ್ಕೆ ಕೊಟ್ಟ. ವರ.
ಯಾಕ. ಹ ಕೂದಲ್ಲ ಅಂತ ಕೇಳ್ಬೇಕಕ್ಿಲ್ರರಿ ನೀವು್ ಹಂಗೆಂಗ.
ಅಕಿ ಹಓದಕ್ ಮನಸ ಇಲ್ಲಂತ ಅತ್ತರೆ ಅಧಿಕ್ಯ ರ
ಓದಕ್ ಮನ್ಸಿಲ್ಲಂತ ಏನ್ರಕಗ ಹ್ಮ್ ಕೇಳಿದ್ರೆನ್ ನೀವು
ಕೇಳಿದ್ರಿ ಓದಕ್ ಮನಸ್ಸ ಇಿಲ್ಲ ಅಂತ ಅಂದಲ್ಿ ಅದಕ್ಕೆ
ತುಂಬ ಅ್ರಲ್ಲ ಹ್ಮ್ ಹ್ಮ್ ಮಾವ್ರೇನ್ ಕೆಲ್ಸ ಮಾಡ್ತಾರೀ
ಅವರು ಪೊಲೀಸ್ರ
ಪಲೀಸರ ಏನ್ರಿೀ
ಹಾ
ಮತ್ತತ್ ನಿಮ್ ಪಪ್ಪ ರೀ
ನಮ್ಮ ಪಪ್ಪಾವೇ ಪೊಲೀಸಾರ ರೀ
ಹಾ ಹಾ ಕಂಗಗೆ ಏನ್ರಿ
ಡ್ಯೂಟಿ ಲೀವ್ ಆಾಕ ರೀ ಆರಾಮ ಅಲ್ರಿ ಸ್ವಲ್ಪ
ಎಷ್ಟ್ ತಿಂಗಳು ಡ್ಯೂಟಿಗ್ ಲೀವ್ ಆಕ್ತಾರ ನಿಮ್ ಪಾಪ
ಮೂರ್ ತಿಂಗಳು ಆಯ್ತು ನೋಡ್ರಿ ಈಗ
ಹಓತಾರನ್ ಇಲ್ಲಂತ್ರಿ
ಹೋಗಲ್ಲ ಅಂತಂದ್ರೀ
ಹ್ಮ್ ಹ್ಮ್ ಅದೇ ಸ್ವಲ್ಪ ಹುಷಾರಾದ್ಮ್ಯಾಗ ಹ್ಮ್ ಹುಷಾರಾದ್ಮ್ಯಾಗ ಓತಾರ್ತಗಾರ ಅವ್ರು ಹ್ಮ
ಹುಷಾರ್ ಆಗ್ಯದ್ರಿ ಅಂದ್ರ ಬಿ ಹೋಗಲ್ಗ್ಯಾರೀ
ಹ್ಮ್ ಅದೇ ಸ್ವಲ್ಪ ಸುಸ್ತ ಆತಿರ್ತದ್ರಿ ಸ್ವಲ್ಪ ದಿನ ಇಷ್ಟ ದಿನ ವರ್ಷ ದುಡ್ದಾರಲ್ರರಿ ಸ್ವಲ್ಪ ರೆಷ್ಟಟ್ ಮಾಡ್ಬಂತಾರ
ಹ
ನಾ ತರ್ತದರ
ಒನ್ನೇ ತಾರೀಕು ಹಓ್ತರಿ ಅಂತ ಅನತ್ತಾರೀ ಅವ್ರು
ಹೌದೇನ್ರಿ ಹ್ಮ್ ಹ್ಮ್ ಮತ್ತತ್ ನಿಮಗ ಯಾ ಊಟ ಇಷ್ಟತಾರಿೀ ಜಾಸ್ತಿ
ನಾವು ಡೈಲಿ ಕ್ರಿಕೆಟ್ ಆಡ್ವಿ. ನೋಡ್ರಿ.
ಕ್ರಿಕೆಟ್ ಆಡ್ತಾರನ್ ರೀ. ಇದನ್ ಮಾಡಡ್ತಾರೀ ಹ್ಮ್ ಹ್ಮ್ ದಿನಾ ಒತ್ರಿೇನ್ರಿೀ ಸ್ವಲ್ಪರ
ದಿನ ಓದಲ್ರಿ
್ರ ನೀವು ದಿನ ಕ್ರಿಕೆಟ್ ಹೇಳ್ತರಿ ದಿನ ಯಾಕೋದಲ್
ನ್ ದಿನ ಓದಿರ ಅಂದ್ರೆ ಭೀ ನಾವವು
ಹಂಗೆ ತೆಗತಿೀರ ಹ ಟಾಪ್ ಹಡ್ತಿೀರ ಚಿಟ್ಟಿ ಚಿಟ್ಟಿ ಗಿಟಿ ಚಿಟ್ಟಿ ಗಿಟಿ ಮಾಡ್ತರ ನೋಡ್ರಿ
ಮಾಡದರ ಇಿ
ಹ್ಮ್ ಹ್ಮ್ ಅಂದ್ರೂ ಎಲ್ಲಾರ ಬರ್ಕೊಂಡ್ ಹೋತ್ರರಿ ಅಂತ ಅನ್ಸಕದದ್ರ ನಮಗ್ರ ಯಾಕಂದ್ರ ನಮ ತಮ್ಮ ನಮ ತಮ್ಮನುೂ ಆನ್ ಒಬ್ಬಾವ ಹಿಂಗರಿ ಓದಲ್ಲ ಬಿೀರಲ್ರರಿ ಏ ಅಂದ್ರ ಭ ಎಲ್ಲಾ ಚೆಂದ ಮಾಡೇನ್ರಿ ಹತ್ನೇ ರಿಸಲ್ಟ್ ಅದಕ್ಕೆನಕ್ಕೆ ನೀ ಹೆಂಗ ರಿಸಲ್ಟ್ ಮಾಡ್ನು ಅಂತೇಳಿ ನನಗು ಡೌಟ್ ಉಂಟತ್ ರೀ ಅದಕ್ಕೆ ಅವಗ ಕೇಳ್ದ್ರ ನಿಮ್ ನೀವ್ ಹುಗ್ರ ಅದಕ್ಕೆ ಇರದ್ ಹೆಂಗಿರ್ತದ ಅಂತ ಹೇಬಿಟ್ಟು
ಹ್ಮ್ ಸಬ್ ಡಿಸ್ಟಬನ್ಸ್ ಸ ಸಬ್ ಡಿಸ್ಟಬನ್ಸ್ ಆಗದ ನೋಡ್ರಿ
ಇಲ್ರಿ ಇಲ್ಲಿ ಥೋಡೆ ಗಾಡಿ ಆವಾಜ ಉಂಟದ್ರೀ
ಹ್ಮ್ ಹೇಳ್ರಿ ಹೇಳ್ರಿ
ಅಕ್ಕಳರು ಬೇಕಿ ಆಕೆ ನಸ ಪವಿತ್ರ ಅಂತಿತ್ತು ತತ್ರ್ರೇ
ಹ್ಮ್ ಹ್ಮ್
ಇದಲ್ರೀ ಅಂತೀಗ
ಹ್ಮ್ ಹ್ಮ್ ಏಟಿ ಸಣ್ಣದಲ್ರಿ ಪರ್ಸ ಪರ್ಸೆಂಟೇಜ್ ಸಣ್ಣದ ಅಲ್ರಿ ಏಟಿ
ಅವ್ರ ತಮ್ಮ ಅನ್ರೀ ಮತ್ತತ್ ಓದಿಲ್ಲಂದ್ರೆ ಬಿೀ ಸೆವೆಂಟಿ ಸೆವೆಂಟಿ ತಗ್ದೇನ್ರಿ
ಹ್ಮ್ ಹ್ಮ್ ನ ದ ಬಿಟ್ಟರುಕಾರೆ ನಾ ಅಾದೆ ಅದೇ ರೀ ಅದ ಯ ತಾರಲ್ರಿ ಅಂದ್ರೆ ಚಿಟ್ಟಿ ಗಿಟ್ಟಿ ಮಾಡಿದ್ರ ಅಂದ್ರ ಮನುಷ್ಯರು
ಚಿಟ್ಟಿ ಮಾಡಾಕಂಗ್ರಿ ಕ್ಯಾಮ್ರಾಗ ಹಿಂಗ್ರ ಹೇಳ್ತವ್ರಿ ಚಿಟ್ಟ ಹಂಗ ಮಾಡ್ಬೇಕು ರೀ
ಅಯ ಹತ್ನೇ ಎಲ್ಲಾ ಹಂಗಗೆ ಆಗ್ಯದ್ರಿ ನಮ್ದುದ ಅತ್ತಿ ಮಗಳಬಕ್ ಇದಳ್ರಿ ಹಂಗೆ ಅಲ್ಲಕ್ಕ ಅವ್ರ ಎಷ್ಟ ಎಲ್ಲಾ ಹೇಳಪ್ಪಲ್ಲ ಅಲ್ರರಿ ಆಯ್ತಾ ಹಂಗೆ ಎಲ್ಲಾ ಹಿಂಗೆ ಬರ್ತ ಅಂದ್ರ ಸ್ವಲ್ ಓದಿದ್ರ ಬಿಡ್ರ ಅವ್ರು ಅವ್ರನು ಓದಿದ್ರು ಎಂಬತ್ ಎಂಬತ್ತ ಐದ್ ತೆಗಾಟಿ ಸ್ವಲ್ಪ ಹುಷ್ ಮಾಡ್ರಿ ಅವ್ರಿಗೆ ಸಿಿಟ್ಟಿ ಗಿಟ್ಟಿ ಕೊಟ್ಟು ಜಾಸ್ತಿ ಬಂತಾರ ರಿಸಲ್ಟ್ ಹ್ಮ್ ಹ್ಮ್ ಹಗೆ ನಮ್ ತಮ್ಮನ ಹಗೆ ಚುಟ್ಟಿನ ಮಾಡೇನ್ರೀ ಅವ ಹೇಳವಲ್ಲ ಅಟ್ಟೆ ನಾವವು ಬೈತೀವ ಅಂತ ಚಟ್ನಿ ಮಾಡ್ಯಾರ್ರೀ ಅವರು ನನಗ ಅನ್ಸಕತ್ ಹೆಂಗೆ
ಚಿಟ್ಟಿ ಮಾಡ್ಬೇಕಂದ್ರೆ ಅಲ್ಲಾ ಚೆಕ್ ಮಾಡಿ ಇರ್ತಾರೇಏನ್ರಿ ನಂಗನ್ ಚಪಟ್ಟಿ
ಹ್ಮ್ ಮಾಡ್ತಾರೀ ಅಂದ್ರನು ಹುಡ್ಗರು ಪಾಂಬಾರ ನೋಡ್ರಿ ಏನ್ ಹೇಳನು ಒಟ್ಟ ಮಾಡ್ತಾರ ಅವ್ರ ಅವರು ಬಿಡ್ತಾರ ಏನ್ರ ಅವ್ರ ಚೋಟ ಹ ರಾತ್ರಿ ಊಟಕ್ಕೆ ಏನ್ ಮಾಡ್ಯಾರ ಮಮ್ಮಿ
ಈಗ ಪಲಾವ್ ಮಾಡತ್ತಾರ ಬಿರಿ್ಯಾನಿ ಮಾಡತ್ತಾರೀ
ಬಿರಿಯಾನಿ ಎಷ್ಟ ಶನಿ ಏಳ್ ಶನಿವಾರ ಬಿರಿಯಾನಿ ಮಾಡ್ತಾರ ನಿಮ ಮನ್ಯಾಗ ಮುಸ್ಲಿಮ್ಸ್ ಎಏನ್ ಹ್ಮ ನಿಮ್ಮ್ ಹೆಸರು ನಿಮ್ಮ್ ಹೆಸರು ಏನ್ರಿ ಮತ್ತ
ನಮ್ಮ ಹೆಸರೀ
ಹ
ಸೈಯದ್ ಇಮ್ರಾನ್ ಅಂತದರ್
ಮತ್ತ್ ನೀವ ರೋಯ್ತ್ ಅಂದ್ರಲ್ರರಿ ಅವಿಗೆ
ಹಾ ರೋಹಿತ್ ಮತ್ತದು ಸುಮ್ಮ್ ಅಂದಿದ್ದೇವ್ರೀ
ಸುಮ್ಮತ್ರಿಏರಿ
ಹಾ ರೀ
ಹ್ಮ್ ಹ್ಮ್ ಬಾರಿ ಬಿಡ್ರಪ್ಪಾ ಅಂದ್ರ ಬಿ ನೀವು ಮುಸ್ಲಿಮ್ ಆಗಿ ಕನ್ನಡ ಭಾಷೆ ಮಾತಾಡ್ತರಿ ಅಂದ್ರ ಚೆಂದ ಬಿಡ್ರಿ.
ಕನ್ನ ಇಂಗ್ಲಿಷ್, ಹಿಂದಿ ಮೂರು ಮಾತಾಡ್ತವ್ರಿ
ಓಹೋ ಹಿಂದಿ ಹಿಂದಿ ಬಿ ಆತ ಕ್ಯಾ ಹೋತಾ ಆಪು. ಕೂ
ಹಾ ರೀ
ಹಿಂದಿ ಬಿ ಆತ ಕ್ಯಾಬ್ ಕೋ
ಹು ಆತ ಹೆ ನ, ಬರ್ತಿದೆ ರೀ
ಆತ ಹೆ
ಹಾ ಹಾ
ಬಾರಿ ಬಿಡ್ರಪ್ಪಾ ನೀವು, ಹ್ಮ ಮಾತ್ರಿ
ಮತ್ತೇನಿಲ್ರಿ
ಹ್ಮ್ ನೀವು ಹೇಳೆ ಕಣ್ರಪ್ಪ, ಹ್ಮ್ ಸ್ವಪು ನಮ್ಗ ಒಂದ್ ಫೋನ್ ಬಂದದ ಆಮೇಲೆ ಅಸ್ತಿವಿ ಇಡ್ಲರಿ.
ಹಾ ರಿ ‌ ಮತ್ತು ವಿಶೇಷ,